ಹಾ ಹೇಳಿ ಹೇಳಿ
ಹಣ ನೋಡ್ತಾ ಇದೀಯಾ
ಒಯ್ದನಪ್ಪಾ ಏನು ಮಾಡದು
ಹಾ ಯಾವ್ದೋ ಹೌದು ಯಾವ್ದೋ ಪರೀಕ್ಷೆ ಇದೆ ಅಂತ ಇದ್ದೆ ಯಾವ್ದ ಇರೋದಿನ
ಅದು ಯಾವ್ದೋ ಐತಿ ಅಂದ್ರಪ್ಪ
ಹೂ ಎಸ್ಟುಐತಿ ಹೋಗ್ಲಿ
ಇನ್ನು ಎರಡಿದ್ದಾವೆ
ಇನ್ನ ಎರಡೈತಾ
ಹೂ
ನನ್ನ ಇವತ್ ಯಾವ್ದದನ್ ಇತ್ತು ಹಂಗಾದ್ರ
ನೆನೆ ಇತ್ತು ಇವತ್ತಿಲ್ಲ
ಹೂ
ಹೋದ್ವಾರ ಮೂರ್ ಸಬ್ಜೆಕ್ಟ್ ಈ ವಾರ ಮೂರ್ ಸಬ್ಜೆಕ್ಟ್ ಹೂ ಮೂರು
ಇಂಟರ್ವ್ಯೂ ಬರೀತೀನಿ ಹಾ
ಹೂ ನಾವು ಅಷ್ಟೊತ್ತು ವರ್ಗು ಇರಲ್ಲ ಹೂ
ಆ ಮೇಲೆ ಕೊಠಡಿಗೆ ಬಂದ್ಬಿಡ್ತಿ ಇಲ್ಲ ಹೊರಗಡೆ ಸುತ್ತಾಕತ
ಇಲ್ಲ ಇಲ್ಲಪ್ಪ ನಾಳೆ ಹುಟ್ಟು ಹಬ್ಬ ಇದೆ ಉತ್ತರಿಸಲು ಹೋಗ್ಬೇಕು
ಟೆಬಾ
ನಮ್ಮ ಸ್ನೇಹಿತನ ಬಂಧು
ಹ ಹೌದಾ ನಾನು ನಿಂದ ಅನ್ಕೊಂಬಿಟೆ ನಿಂದು ನಾಳೆ ಒಂಬತ್ತನೇ ತಾರೀಕು ತಾನೆ ನಿಂದು ಬರೋದು
ಹೂ
ಬರ ತಿಂಗಳು ಒಂಬತ್ತು ಹೋಗ್ಲಿ ಬಿಡು ನೀನ್ುಟ್ಟು ಯಾವ ದೇಶನ ಉದ್ಧಾರ ಮಾಡಿದೇ ಬಿಡು ನೀನ್ ಹುಟ್ಟು ದಬ್ಬ ಮಾಡೋದಿಕ್ಕೆ
ಹೂ
ಹ ಹೆಸರು ಮಾಡ್ರೋ ಜನ ನೆನ್ಸ್ಕೋಬೇಕು ಹುಟ್ಟಿದಬ್ಬ ಮಾಡ್ಬೇಕಂದ್ರೆ
ಹೂ ಅದೇ ಅಣ್ಣ ಆಯ್ತಾ ಅಣ್ಣ ನೀನ್ ಮಾಡಿ ನೀನ್ ಚೆನ್ನಾಗಾಗಿರಣ್ಣ
ನಾನ್ ಮಾಡೋದು ನಾನ್ ಚೆನ್ನಾಗಿರ್ತೀನಿ ನೀನ್ ಯಾವಾಗ ಚೆನ್ನಾಗಿರ್ತೀಯ ಅನ್ನೋದ ಹೇಳು
ನಾವು ಹೆಂಗ ನಾಮ್.
ಗಂಜಿ ಕುಡ್ಕೊಂಡ ಹೆಂಗ ಒಂದು ಜೀವನ ಮಾಡ್ಕೊಂತೀನಿ ನಾನು.
ನನ್ ಗಂಜಿ ಕುೂಡ್ದ ಜೀವನ ಮಾಡ್ತೀನಿ. ರಾತ್ರಿ ತಂಗಿಳ್ತೀನಿ ಜೀವನ ಮಾಡ್ತೀನಿ ಅಂದ್ರೆ ಆಗಲ್ಲ ಯಾವ್ ಕಾಲದಲ್ಲಿ ಇದೀ ನ ನೀನು.
ಗೊತ್ತು ಗಂಜಿನ ಹೆಂಗ್ ಮಾಡ್ಬೇಕಂತ.
ಹಾ ಮತ್ತ್ ಗೊತ್ತಿದ್ರೆ ಏನ್ ಗಂಜಿ ಕೊಟ್ಕೊಂಡ ಮಾಡೋದು ಜೀವನ. ಏನೋ ಮಾತಾಡ್ತಿಯಲೆ ಏನ್ ಮಾತಾಡ್ತೀಯಾ ಏನೋ ಏನಪ್ಪ.
ನ ಏನಪ್ಪಾ ಮಾತಾಡೋಣ ಇಲ್ಲ ಬರ್ತಾಯಲ್ಲಾ ಬರ್ತಾ ಇಲ್ಲ. ಹ್ಮ.
ಹ್ಮ ಏನ್ ಗೊತ್ತ ಏನಪ್ಪ ನಿಮಗಂತೂ.
ಮತ್ತಮ್ದ ನಿಮ್ದ ಇರೋದೆಲ್ಲ. ಹ್ಮ್
ಹಾ ಓಕೆ.
ನಿಮ್ಮ ನಿಮ್ಮೂಊರಿನ ಶೇಸ್ ಅವ್ರ ಏನಪ್ಪಾ ಜಾಸ್ತಿ ಮಿಂಚತಾ ಇದ್ದಾರೆ.
ಹೂನಪ್ಪಾ ಏನೇನ ಮಾಡ್ತನ್ ಸ್ವಾಮಿ ಅವನು ಕೆಲ್ಸಗ್ಗಳು. ಆ ಅದ್ನ್ನೆಲ್ಲ. ಇದತ್ ಮಾಡ್ತಾವಾನಪಾ ಅವ್ರ ಗೇಟ ಅಲ್ಲಿ ರಂಗಡಿಗಳನೆಲ್ಲಾ ಹಾಕೊಂಡು ಹ್ಮ್ ಅದೇನ ಅದ್ ಎಲ್ಲಿಂದ ಎಲ್ಲೆಲ್ಕೋ ಹೋಗ್ತಾನನು. ಬೆಳೆಯೋ ದೊಡ್ಡದಾಗ ಬೆಳೆಯೋದು. ದೊಡ್ಡ ಯೋನೆನ ಇಟ್ಕಳ ಅವ್ನ ಯಾವ್ದೋ ಯೋಚನ ಇಟ್ಕೊಂಡ ಅವನೇನ ಬೆಳಿತವನ. ಅಂದ್ರೆ ಹುಟ್ಟದಬ್ಬ ಮಾಡೋದು ಮದ್ವೆ ಇದು ಚಿಕ್ಕ ಕಾರ್ಯ ಕ್ರಮಗಳು ಮಾಡಸದು ದೆಲ್ಲ ಮಾಡ್ತಾನ ಆದ್ರೆ ಅದ್ರಲ್ಲಿ ಎಷ್ಟ್ ಬರ್ತದೋ ಇಲ್ಲ ಒಬ್ನೇ ಮಾಡ್ತಾವ್ನೋ ಯಾರ್ ಜೊತನ ಮಾಡ್ತವನನೋ ಗೊತ್ತಿಲ್ಲ ಅದನು.
ಹ್ಮ. ಅದ್ರಲ್ಲಿ ಮಾಡ್ಬಹುದು ದುಡ್ಡು.
ಮಾಡ್ಬೋದು ಅದ್ರೆ ಏನ್ ಗೊತ್ತಾ ಮಮ್ಮ ನ್ ಗೊತ್ತಾ ಈ ಹಳ್ಳಿಗಳ ಕಡೆ ಮಾಡ್ತಾರ ನೋಡ್ ಆತರ ಮಾಡ್ಬಾರ್ದು ಮಾಡಿದ್ರ ನಗರಗಳ ಕಡೆ ಮಾಡ್ತಾರ ನೋಡು ಆತರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗತ್ತೆ ಆ ನಗರ ಕಡೆ ಮಾಡೋ ತರ ಹಳ್ಳಿ ಕಡೆ ಮಾಡಿದ್ರೆ ಜನ ಇಷ್ಟ ಪಡ್ತಾರೆ ಇನ್ನ ಚೆನ್ನಾಗ್ ಮಾಡಿದಾನಪ್ಪ ಹುಡ್ಗ. ಅಂತ ಅವಾಗ ಇವ್ನ್ ಇಷ್ಟು ಕೇಳಿದ್ರರು ಕೊಡೋದ ತಯಾರಿ ಇರ್ತಾರೆ ಜನ.
ಮೊನ್ನೆ ಅವ್ನಂತ ಮದ್ ಮದ್ವೆ ಹೆಂಗ್ ಮಾಡಿದ್ನಲ್ಲ ಅವನ ಎಂತ ಮಾಡಿದ.
ಹೌದಾ.
ಹ್ಮ.
ಏನಪ್ಪಾ ನನ್ಗೆ ಗೊತ್ತಿಲ್ಲ ಯಾರ ಅವ್ರ ಮದ್ವೆಗ ಹೋದಾರ ಇಲ್ಲ ಅನ್.
ಯಾರಿಗು ಹೇಳಿಲ್ಲ ಅವನು ಹೇಳಿಲ್ಲ ಅಂದ್ರೆ ಒಂದ ಐತ್ ಬಿಡು.
ಹಏ ಏಳು ಏಳು ಏನು ಹೇಳದು ಹೋಗಿಲ್ಲ ಅಂದ್ರೆ ಐನೂರು ರೂಪಾಯಿ ಮಗಲ್ತದೆ ಅಷ್ಟು.
ಹ್ಮ್ ಐನೂರು ರೂಪಾಯಿಮ್ಮ ನಿಲ್ತಾದೆ.
ತರ ಯೋಚನೆ ಮಾಡೋದಷ್ಟೇ. ಕರ್ದಿಲ್ಲ ಹೋಗಿಲ್ಲ ಅಂತಂದ್ರೆ ಐನೂರು ರೂಪಾಯಿ ಮಿಗಲ್ತದೆ. ಹಾ ಅಷ್ಟೇ ಇನ್ನೇ ಸುಮ್ ಅದಕೆಲ್ಲ ತಲೆ ಕೆಡ್ಸ್ಕೊಂದ್ ಕುೂತ್ಕೋಬಾರದು.
ನಮ್ಮ ಮದೆಗಂ
ಹ್ಮ್ ನೀನ್ ಇದಕ್ ಬಂದಿದ್ದ ನಮ್ಮೂರು ಲ್ಲಿ ಯಾವ್ರಗ್ಂಗ್ ಮಾಡಿದಾರ ನೋಡವರು ಅದಕ್ ಬಂದಿದ್ದ ಇಲ್ಲ ಇಲ್ಲ ಬಿಡ ನಿಮ್ಮ ಅಮ್ಮ ಅವರು ಕಾಣಸಿದ್ರು ನನ್ಗೆ. ಹಾ ನಿಮ್ಮಮ್ಮ ಅವ್ರು ಕಾಣಸುದ್ರು ಹ್ಮ್ ನಿಮ್ಮಪ್ಪಾ ಕಾಣ್ಸುದ್ರ ಎಲ್ಲೋ ನೆನಪರ್
ಬಂದಿದ್ರು ಅವರೆಲ್ಲಾ ಬಂದಿದ್ರು
ಎ ನಿಮ್ಮಪ್ಪನ್ನ ನಾ ನೋಡುದ್ ಇಲ್ಲ ಅನ್ನಿಸ್ತೈತೆ ಯಾಕೋ ಏ ಯಾಕ ನನ್ ನೆನಪು ಬರ್ತಾ ಇಲ್ಲ ಅಂತ್ ಒಂತರ ಅದು ನಿಮ್ ಅಮ್ಮ ಕಾಣ್ಸಿದ್ರು ನನ್ಗೆ
ಹ್ಮ ಹ್ಮ ಸರಿ ಸರಿ ಇನ್ನೇನ್ ಸಮಾಚಾರ
ಹ್ಮ್ ಏನ್ಲ್ಲ ಇಲ್ಲಪ್ಪ ಸೊಳ್ಳೆಗಳ್ ಕಾಟಾ ಸ್ವಾಮಿ ನಂದು ಹಯ್ ಕಿಟ್ಕಿ ಹಾಕಿರ್ತೀನಿ ಸೊಳ್ಳೆ ಪರದ ಕಿಟ್ಕಿ ಹಾಕಿರ್ತೀನಿ
ವು ನಮ್ ರೂಮ್ ನಮ್ ಕೊಠಡಿಯಲ್ಲೇ ಅಬ ನಾಲ್ಕೈದು ಊದ್ಬತ್ತಿ ಹಚ್ಚುತ್ತೀವಿ
ಎ ಸಳ್ಳೊ ಬತ್ತಿ
ಹಾ
ಹಾ ಏ ಆದ್ರ ಅದೆಲ್ಲ ಸಾಯಲ್ಲ ಸೊಳ್ಳೆ ಬತ್ತಿಗೆಲ್ಲ ಸಾಯಲ್ಲ ಸೊಳ್ಳೆಗಳು ಪಾ ಇಲ್ಲಿ ನಮ್ ಕಟ್ಟಡದಲ್ಲಿ ಹೊಡಿತಾರಪ್ಪಾ ಅದೇನು ಹೊಗೆ ಒಂತರ ಬಿಡ್ತಾರೆ ಹ ಸೊಳ್ಳೆಗಳ್ ನೋಡಿದ್ರ ಹೊಗೆಯಿಂದಾನೇ ಬರ್ತಿರ್ತವಾ ಆಚೆಗೆ ಆರ ಆಡ್ಕೊಂಡು ಆಗ್ಲೇ ಅನ್ಕೊತೀನಿ ಇವ್ರೀ ಎಷ್ಟು ಹೋಗೆ ಓಡದ್ರು ಅಷ್ಟೆ ಸೊಳ್ಳೆಗ್ಲು ಸೊಳ್ಳೆಗ್ ಏನ್ ಮಾಡಕ್ ಆಗಲ್ಲ ಹಾ
ಹಳ್ಳಿಗಳ್ ತರ ಹಾಕೋ ಹೋಗಿ ಹಾಕದ್ರೆ
ಹಾ
ಇವರು ಯಾವ ಯಂತ್ರಗಳಲ್ಲಿ ಬಿಡ್ತಾರೆ
ಹಾ
ಹ ಹೌದೌದು ಯಾವ್ ಲೆಕ್ಕನೂ ಇಲ್ಲ ಅದ್ ಸೊಳ್ಳೆಗಳ್ಗೆ
ಹು ಅಪ ಕತ್ಕೊಂತೀಯೋ ನೇನು
ಾ ಮುೊಳ್ಕೊೊಳ್ಳೋದೆೇ ಮುನ್ನೊಂದು ಗಟ್ಟೆ
ಬೇಗನೆ ಮಲ್ಕೊಂತೀರಾ
ಬೆಳಗೆ ಬೆಂಗ್ದು
ಬೆಳಿಗನ್ ಐದ್ ಗಂಟೆಗೆ ಎದ್ಬಿಡ್ತಿಯಾ
ಬೆಳಗ್ ಇನ್ನ ಬೇಗ ಎಲ್ತೀನಿ ಹ ಶಾಲೆ ಇದ್ದಾಗ ಇದ್ದಾಳಲ್ಲ ಈಗ ಪರೀಕ್ಷೆಗಳೆಲ್ಲ
ಹೌ ಅದಕ್ಕೆೇನ್ ನಾಲ್ಕಕ್ ಗಂಟೆಗೆ ನಾಲ್ಕಕ್ವರೆಗ ಎದ್ ಬಿಡ್ತೀರಾ
ಹ್ಮ್ ಮೂರ್ ಗಂಟೆ ಎರಡ್ ಗಂಟೆ
ಮೂರ್ ಗಂಟೆ ಎರಡ್ ಗಂಟೆ
ಹಾ
ಹ ಹಂಗಾದ್ರೆ ನಮ್ ದೇಶನ ಉದ್ಧಾರ ಮಾಡೋ ಕೆಲ್ಸಗಳ್ ನೀವು ಎರಡ್ ಗಂಟೆ ಮೂರ್ ಗಂಟೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ ಅಂತ ಆಯ್ತು ಏನೇನಪ್ಪ ಇಷ್ಟು ಮುಂದುವರ್ದ್ ಬಿಟ್ಟಿದೀರ ಯುವಕರನಿಗೂ
ಇ
ನಾನ ಏನೋ ಮಾಡ್ಬೇಕು ಹೊಟ್ಟೆ ಪಾಡ್ ಅಂತಿಯ
ಹ್ಮ್
ಅಂದ್ರೆ ಒಂದ ಜೀವನ ಹಗೆವನ
ಹತ್ರ ಬಂದ್ ಮಾತಾಡು
ಇನ್ನು ಮುಂದಕ್ಕೆ ಜೀವ್ನ ಹೆಂಗಪ್ಪ ಅಂದೆ
ಮಾಡಲಬೇಕಪ್ಪಾ ನಿಂಗ ಏನ್ ಬಾ ನಿಮ್ಮಪ್ಪ ಅಪ್ಪ ದುಡ್ದಿಕ್ಕೋನೆ ಹಿಂಗ್ ಅಷ್ಟು ಯೋಚನೆನೇ ಬೇಕಾಗಿಲ್ಲ ಮತ್ತ ಇನ್ನನಣ್ಣ
ಹಣ ನಾವಿಲ್ಲಿ ಕೊಠಡಿ ಮಾಡ್ದಾಗಿಂದ
ಹಾ ನಯ ನಯ ಪೈಸಾ ಕೊಡ್ತಾ ಇಲ್ಲ ಅಂತಯಾ
ನಾಲ್ಕ್ ಸಾವಿರ ತಗೊಂಡಿದ್ದೀನಿ ಅಷ್ಟೇ ನಾನು ಅಂದ್ರೆ ಅವರು ಕೊಟ್ಟಿರೋದು
ಮತ್ತೆ ಬಾಡ್ಗೆಗೆಲ್ಲ ಹೆಂಗ್ ಕೊಡ್ತವ ಕೊಠಡಿ ಬಾಡ್ಗೆಗೆ
ಹಾ ನಮ್ಗೆ ಬಡ್ಡಿ ಕಾಸು ಬರುತ್ತೆ
ಬಡ್ಡಿ ಕೊಟ್ಟಿದ್ಯಾನ
ಹ್ಮ
ಯಾರ್ ಕೊಟ್ಟಿದೆ ಬಡ್ಟ್ಟಿಗೆ
ತ್ತ ಕೊರ್ಸೋಯ
ಏನು ಬಡ್ಡಿ ವ್ಯಾಪಾರ ಎಲ್ಲಾ ಮಾಡ್ತೀಿನ್ ಹಂಗಾದ್ರ
ಬೆಂಳೂರ್ ಬಂದ್ಮೇಲೆ ಬೆಜನ್ ಕಲ್ಿಸತೀನಿ ಕಾಸಿನಲ್ಲಿ
ಬಡ್ಡಿ ಮಂಗಾ ನೀನು ವ್ಯಾಪರ ಎಲ್ಲ ಮಾಡತತಿಲ್ಲಪ್ಪ
ತಿಡ್ ಒಂದ್ ಒ ನಾಲ್ಕ ಐದು ತರ ಕಮ್ಮಿ ಜನ್ ಬರ್ತದೆ
ಓಹೋೋ ಹೋ ಅಲ್ಲ್ರ ಚಾರ ಹೊಡತಿ ಹಂಗಾದ್ರೆ
ಈಗ ಸದ್ಯಕ್ಕೆ ಜೀನ ನಡ್ಸ್ತಾ ಇದೆ
ಹಾ ಹಾ ಹಾ
ಸ ಸದ್ಯ ಮನೇಲಿ ಕಾಸು ಕೇಳ್ದಿವ ಜೀವನ ನಡೆಸ್ತಾ ಇದ್ದೀನಿ ಅಂದ್ರೆ ನನ್ಗ್ ಖುಷಿ ಆಗ್ತೀವಿ
ಹ್ಮ್
ಹ್ಮ್
ಏನೋ ನೀನೇ ದುಡ್ದು ನೀನೇ ಸಂಪಾದನೆ ಮಾಡಿ ನಡಸ್ತಾ ಇದ ನನ್ನೋ ತರ ಹೇತಿಲ್ಲ ಇಲ್ಲೇ
ಏಯ್ ತುಡಿ ತ ಇ ದಿನೋ ಬಿಡ್ತಾ ಇದೀನಾ ಜೀವನ ನಡ ನಡೀತಾ ಇದೀಯಾ ಆ
ನಾ ದೊಡ್ಡ ದುಡ್ ಅಂತ ನಾನನ್ ಹೇಳ್ತಾ ಇಲ್ಲಪ್ಪಾ ಜಏನೋ ಜೀವನ ಮುಂದೆ ಹೋಗ್ತೈತೆ ಅಂತ ನಾನನ್ ಹೇಳ್ತಾ ಇರೋದು
ಹ್ ಜೀವನ ಮುಂದೆ ಹೋಗಿ ಆಗ್ತದೆ ನೀನ್ ಊಟ ಮಾಡಿದ್ರರು ಊಟ ಮಾಡಿಲ್ಲ ಅಂದ್ರ ಜೀವನ ಹೋಗ್
ಹ ಅಂಗಗೆಲ್ಲಲ್ಲಿ
ಮತ್ತೆ
ಏನೋ ತಿನ್ನೋಕೆ ಕುಡಿಯಕೆ
ಓಹೋ ತಿನ್ನಕ್ಕೆ ಕುಡಿಯಕ್ಕೆ ಸೇದೋದಿಕ್ಕೆ ಇಥ ದಿಕ್ಕೆ ಆಗೋಯ್ತು
ಹ ಅದೇ ನ ಜಾಸ್ತಿ ದುಡ್ಡಲ್ ಮಾಡ್ಬಿಟ್ಟು ನಾ
ಹ್ಮ್
ಮೂವತ್ತೈದ ಸಾವಿರ ಇದಲ್ಲೇ ಹೋಯ್ತು ಅದು ಇದು ಇರುತ್ತಲ್ಲಪ್ಪಾ ಹ್ಮ್
ಏನಗ್ ಬೇಕೋ ನಮ್ ನಮ್ಮಂತ ನೋಡ್ ಕಲರೋ ಏನ ಹಳ ಹಾಕ್ತಿರ
ಹೌ
ಜ್ಯೂಸ್ ಎಲ್ಲ ಏನಕ್ ಕಡ್ತತಿರಾ ಹೇಳಲ್ರ ನಮ್ಮಂತವ ಹತ್ರ ನೋಡ್ಕಲೀರ ಯಾವತರ ಇರ್ಬೇಕು ದುಡ್ಡು ಬಂದ್ರೆ ಯಾವ ತರ ಉಳಿತಾಯ ಮಾಡ್ಬೇಕನ್ನೋದು
ನಾವ್ ಏನ ಮಾಡೋಣಾವ ಒಂದನ್ನ ಎರಡು ಮಾಡಕ ನೋಡೋಣ ಅಂತ
ಅವೆಲ್ಲ ಆಗಲ್ಲ ಅಲ್ವ ಅದಕ್ಕೇನ ತುಂಬಾ ತಲೆ ಇರ್ಬೇಕು ನಿನ್ ಯೋಚನೆ ತುಂಬಾ ಚೆನ್ನಾಗಿರ್ಬೇಕಕ್ ನೀನ್ ಆತರ ದುಡ್ ಮಾಡ್ಬೇಕು ಅಂದ್ರೆ ನಾನೇನು ಯಾವ್ದೋ ಒಂದ್ ಎರಡು ಪಾಠ ಕಲ್ತ್ ಬಿಿಡ್ತೀನಿ ಅದ್ರಿಂದ
ಈಗ
ಯಾವ್ದ್ ನೋಡ್ಬಿಟ್ಟಿದೀನಿ ನನ್ ಗೊತ್ತು ಯಾವ್ತರ ಮಾಡೋದಂತ ಅವ್ರ್ಗ್ ದಬ್ಬಕ್ತನಿ ಅಂದ್ರೆ ಆಗಲ್ಲ ಅದು
ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಕಲ್ತು ಆ ಇದು ಎಲ್ಲ ಲಾಜಿಕ್ ಸರ್ಥಮ ಲಾಗರ್ ಇನ್ವೆಸ್ಟ್ ಮಾಡೋಣ ಅಂತಿದೀನಿ
ಹ್ಮ ಮಾಡಪ್ಪ ಅದೇನೇನ್ ಮಾಡ್ತೀಯ ನೀನ್
ಎಲ್ಲಾ ಇದ್ರಲ್ಲೂ ಎಲ್ಲಾ ನೀರು ಕುಡಿಬೇಕು ಕುಡಿ ಯೋಣ
ಹ ಅಲ್ಲಿ ಹೋಗ್ಬಿಟ್ಟ ಆಮ ಆಮೇಲೆ ರೋಡ್ಗ್ ತಂದಬಿಡಿ ಅದ
ಏ ನಾ ಆತರ ಎಲ್ಲಾ ಇದ್ ಮಾಡಲ್ಲ ಗುರು ನನ್ನ ಹತ್ರ ಇದ
ಹ್ಮ್ ನೀನೇ ಮಾಡಿದ್ದು ಸ್ವಂತ
ಹಾ ಹಂಗಿದಿದ್ರೆ ನಾನು ಮನಲಿನೇನ್ ಮಾಡ್ ಮನೇಲಿ ಕೇಳಿ ಇದ್ರೆ ನಾನ ಎಲ್ಲೋ ಇರ್ತಾ ಇದೀನಿ ಇಷ್ಟೊತ್ತಿಗೆ
ಹ್ಮ್
ನಾನ್ ಮಾಡಬೇಕಕ್ ನಮ್ಮ್ ಮನೆಯವ್ರು ಬೀದಿಕ್ ಯಾಕಪ್ಪತ್ತರ್ಲಿ ನಾನು
ಹ್ಮ ಸರಿ ಏನೋ ಮಾಡ ಆಯ್ತು
ಹ್ಮ್ ಅಷ್ಟತೆ
ಹ್ಮ್ ಹ್ಮ್ ಹ್ಮ್
ಹ್ಮ್